ಊಟ ಮಾಡಿದ್ರ ಅಂತಾ
ಹಾ ಪ್ರಸಾದ ಊ ಹತಯತ ನಿಂದುು
ಹ್ಮ ನಾನು ಮಾಡ್ಬೇಕಕ್ಕ ಇನ್ನ ಮಾಡಿಲ್ಲ
ಡ್ಯೂಟಿ ಮುಗಿತನ್
ಡ್ಯೂಟಿ ಮುಗೀತ ಟಟ ಎಟ್ ಟು ಫೋರ್ ಅ ಏಟು ಪರೋಗಿದೆ ಮತ್ತೆ ಫೋರ್ ಓ ಕ್ಲಾಕ್ ಆ ಮೇಲೆ ಹೊರ್ಗಡೆ ಹೋಗಿದ್ದು ಇವಾಗ ಎಂಟು ಗಂಟೆಗೆ ಬಂದ ಎಂಟವರೆಗೆ ರೂಮ್ ಒಂದಕ್ಕ ಒಂದು ಪ್ಯಾಂಟ ಆರ್ಡರ್ ಮಾಡಿದ್ದ ಅದು ಪ್ಯಾಂಟ್ ಬಂದಿತ್ತು
ಈಗಿಂದ ರಾಪಿಡ ವರ್ಕ್ ಮಾಡ್ತಾ ಇಲ್ವಾ
ಯಾಕ್ರ ಮಾಡ್ತಾ ಇಲ್ಲ ಆಗ್ಲೇ ಸ್ಟಾಪ್ ಮಾಡಿದೆ ಅದು ಇನ್ನೇನು
ಹ್ಮ ಯಾಕೆ ನಿಲ್ಲಿಸಬಿಟ್ಟಿದ್ದೆ ನೀನು
ಅದು ಅರ್ನಿಂಗ್ ಏನ್ ಯ್ತಿ ಇರ್ಲಿಲ್ಲ ಅಕ್ಕ ಅಲ್ಲಿ ಫೈವ್ ಹಂಡ್ರೆಡ್ ರುಪೀಸ್ ನಾನ ಅರ್ನಿಂಗ್ ಮಾಡಿದ್ರೆ ಇನ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಫೈವ್ ಹಂಡ್ರೆಡ್ ರುಪೀಸ್ ನ ಅರ್ನಿಂಗ್ ಮಾಡ್ರೆ ಒನ್ ಟೂ ಹಂಡ್ರೆಡ್ ಫ್ಯೂಲ್ ಗೋಯ್ತ ಇತ್ತು
ಹ್ಮ್
ಮತ್ತ ಅದೇನಾಯ್ು ಬೈಕ್ ರಿಪೇರಿ ರಿಪೇರಿ ಅನ್ಕೊಂಡು ಅದಕ್ಕೆ ಜಾಸ್ತಿ ಅಮೌಂಟ್ ಹೋಗ್ತಾ್ತಾ ಬಟ್ ಇಲ್ಲಿ ಮಾಡಿ ಅದಕ್ಕೆ ಹೋಗುತ್ತೆ ಅಂತ ಅದು ಸ್ಟಾಫ್ ಮಾಡ್ಬೇಕ ಸದಕ್ಕೆ
ಹೌದಾ ಬಿಡು ಪರವಾಗಿಲ್ಲ ಏನೋ ಒಂದ್ ಮಾಡಿದ್ರು ಏನೇ ಮಾಡುದ್ರುನುೇ ನಾವು ಮಾಡಿರೋ ಖರ್ಚು ಬಿಟ್ಟು ಒಂದು ಅಟ್ಲೀಸ್ಟ್ ಒಂದು ಪರ್ಸೆಂಟ್ ಆದರೂ ಬರಬೇಕು ಅದು ಬರಲಿಲ್ಲ ಅಂದಮೇಲೆಸ ಏನಕ್ಕೆ
ಹ ಕ್ಕಿನೇ ಮಾಡ್ತಾ ಇದ್ದೆ ಡೈಲಿ ಒಂದ್ ಫೈವ್ ಹಂಡ್ರೆಡ್ ಫವ್ ಹಂಡ್ರೆಡ್ ಸಿಕ್ಸ್ಿ ಸಿಕ್ಸ್ ಹಂಡ್ರೆಡ್ ಅರ್ನಂಗ್ ಮಾಡ್ತೈತೆ
ಹ್ಮ್
ಅದೇನ್ ಆಗ್ತಾ ಇತ್ತು ಅಂದ್ರೆ ಆ ಒಂದೊಂದ್ ದಿನ ಏನ್ ಮಾಡೋದು ಬೈಕ್ ಸಡನ್ಲಿ ರಿಪೇರ್ ಆಯ್ತು ಅಂದ್ರೆ ಒಂದ ವರ್ಷ ಅವರಾಗಿ ಎಡ್ ಸಾವಿರ ಹತ್ರ ಆಗ್ತಾ ಇತೆ ಅಲ್ಲ ಸುಮ್ನೆ ಈಗ ಅ ನೈಟ್ ಎಲ್ಲಾ ಫುಲ್ ಕಷ್ಟ ಪಟ್ಕೊಂಡ ವರ್ಕ್ ಮಾಡಿ ನನಗ್ ಬಂದಲ್ಲಿ ಖರ್ಚು ಮಾಡೋದ್ಕ್ಕೆ ಏನ್ ಮಾಡಕ್ಬೇಕು ಅಂತ ಸದ್ಯಕ್ಕೆ ಸ್ಟಾಪ್ ಮಾಡ್ಬೇಕ ಮತ್ತೆ ಅಷ್ಟು ಸಟಿಸ್ಫಕ್ ಆಮೇಲೆ ಈಗ ರಾಪಿಡ್ೋ ಮಾಡ್ತೀಿ ಅಂದ್ರುೋ ಫ್ಯೂಲ್ ನೂರತ್ತ್ತು ರೂಪಾಯಿ ಆಗೈತಿ
ಹೌದು
ಪೆಟ್ರೋಲ್ ಪಹಲೆ ನೂರತ್ತು ರೂಪಾಯಿ ಆಗೈತಿ ಇವಾಗ ಪೆಟ್ರೋಲ್ ಬೆಲೆ ನೂರ ಹತ್ ರೂಪಾಯಿ ಆಗರೋದ್ರಿಂದ ಅಲ್ಲಿ ಮಾಡ್ತು ಅಂದ್ರೆ ಏನು ಸಿಗೋದಿಲ್ಲ ಆಕ್ಕಸಿದ್ದ್ಯಕ್ಕೆ
ಹ್ಮ್ ಹ್ಮ್ ಹ್ಮ್ ಮತ್ತೆ ಹೇಗೆ ಮತ್ತೆ ಸತೀಶ್ ದರು ಅದನ್ನೇ ಮಾಡ್ತಾ ಇರೋದು ಕಂಟಿನ್ಯೂಸ್ ಆಗಿ ಟ್ವೆಂಟಿಫೋರ್ ಅವವರ್ಸ
ಅಂದ್ರೆ ಅವ್ರಗೆ ಹೆಂಗ ಅಂದ್ರೆ ಅಕ ಅವ್ರಗೆ ಬೇರೆ ವರ್ಕಿಂದ ಏನು ಆ ಅಮೌಂಟ್ ಏನ್ ಬರ್ತಾ ಇಲ್ವಲ್ಲ ಅವನ್ಿಗೆ
ಅದಕ್ಕೆ ಮತ್ತೆ ಅಮೌಂಟ್ ಬರ್ನಿಲ್ಲ ಅಂದ್ಮೇಲ್ ಫ ಅಂತ ಸುಮ್ಮಿ ನ ಸಿಕ್ಕ ಅವ್ರ ಅಷ್ಟೊಂದ್ರೆ ಸಿಕ್ ತಗಬೇಕು ಅಂತ
ಅಕ್ಕ ಮಾಡಿರೋ ಸಾಲ ಏಳ ಲಕ್ಷ ಯಾರು ತರ್ಸ್ತಾರೆ
ಅದು ಒಪ್ಕಂಡಿ ಈಗ ಅವ್ರ ಕೆಲ್ಸ ಮಾಡೋದಕ್ಕಾದ್ರೆ ಅವ್ರಗ್ ಬರ್ಬೇಕ ಕಲ್ವ ಮೌಂಟೂನ್
ಯಾವದಕ್ಕೆ ಅಲ್ಲಿ ದಿಶಾ ಹಾಸ್ಪೆಟ್ಲ್ ಎಲ್ಲ ಇಲ್ಲ ರೆಸ್ ಸುಗ್ಗಿಲಾ ಸುಗ್ಗಿಲ್ ಬರುತ್ತಕ ಅವರು ಏನಂದ್ರೆ ಈ ಟೈಮ್ಂದ ಇ ಟೈಮ್ಗೆ ಎಂತ ಅವ್ರಿಗೆ ಅರ್ನಿಂಗ್ಸ್ ಗೊತ್ತು ಸ್ವಲ್ಪ ಅವ್ರ ಟ್ರಿಕ್ಸ್ ಗೊತ್ತಲ್ಲಾ ಅದ್ರಿಂದ ಮಾಡ್ದ ಎಮ ಎಲ್ ಈಗ ಅವ್ರಿಗೆ ಕಷ್ಟ ಅಂತ ಬಂದ್ಬಿಟ್ಟೈತಿಲ್ಲ ಫುಲ್ ಅವರು ನಿದ್ದೆಗಿದ್ದೆ ಎಲ್ಲ ಸ್ಕಿಪ್ ಮಾಡಿ ಮಾಡ್ತಾ ಇದ್ದಾರೆ ಬಟ್ ನಮ್ಗೆ ಅಷ್ಟ ಅಷ್ಟು ಸ್ಕಿಪ್ ಮಾಡಿ ಮಾಡಕ್ ಆಗ್ಬೇಕಲ್ಲ
ಈಗಂತೂ ಎಷ್ಟು ಡೈಲಿ ಹೆಂಗ ಹೆಂಗ್ ವೀಡಿಯೋಸ್ಗಳಾಗಕ್ತವ್ರೆ ಹ್ಮ್ ಅದ್ ವಿಡಿಯೋಸ ಇಂದ ಏನಾದ್ರು ಬರುತ್ ತ್ತಾ
ಬರುತ್ತೆ ಬರುತ್ತೆ ಮೇಬಿ ಬರುತ್ತೆ ಮೇಬಿ ಬರುತ್ತೆ. ತೆ ಅನ್ಸುತ್ತೆ ಅಕ್ಕಾ ಹ್ಮ್ ಹ್ಮ್.
ಈಗ ವೇವ್ಸ್ ಎಲ್ಲ ಬಂದಾಗ ಅವ್ರು ಅಡ್ವರ್ಟೈಸ್ಮೆಂಟ್ ಪ್ರಮೋಷನ್ ಗಳೆಲ್ಲ ಕೊಡ್ತಾರಲ್ವ. ವಾ ಅಡ್ವಟೈಸ್ ಎಲ್ಲ ಕೊಟ್ಟಾಗ ಲೈಕ್ಸ್ ವೇವ್ಸ್ ಎಲ್ಲ ಬಂದ ಕಮೆಂಟ್ ಗಳಲ್ಲಲ್ಲ. ವೆ
ಹ್ಮ್ ಹ್ಮ
ಅದ ಅಂದ್ಕೊಂಡೇ ಇಷ್ಟೊಂದ್ ಇದ್ದಾವೆ ಮತ್ತಲ್ಲಾ ಇವ್ರ ಯಾಕ ಬಿಟ್ಬಿಟ್ರಿ ಇವರ್ಕ್ ನ. ಅ ಯೋಚನೆ ಮಾಡ್ತಾ ಇದಿ ಆಮೇಲೆ ನೀವ್ ನೀ. ನಿನ್ನ ನೀನು ಮಾಡ್ತಾ ಇದ್ದೆ ಅಲ್ವಾ ಸ್ವಲ್ಪ ದಿನ.
ಹ್ಮ ಹ್ಮ ಅಂದ್ರೆ ಹ ಅಂದ್ರೆ ಆ ಕೆಲ್ಸ ಅಂತ ಅದಕ್ಕೆ ಹೋಯ್ತಂದ್ರೆ. ಗ ಬೇರೆ ನನ್ ಕೆಲ್ಸ ಕೂಡ ಎಲ್ಲಾ ಸ್ವಲ್ಪ ಕಷ್ಟ ಆಗ್ತಾತಿಲ್ಲ.
ಎರಡ್ ಎರಡ್ ಕೆಲ್ಸದಪೇ ಇಂಟರಿಸ್ ಕೆಲ್ಸ ಮಾಡಕ ಆಗಲ್ಲ ಕಣ
ಹ
ಗೆ ಬುದ್ ಬುದ್ ಬುದ್ ವಾರ ಎಷ್ಟು ಕಷ್ಟ ಆಗ್ಬಿಡುತ್ತೆ ಗೊತ್ ತಾ ಈ ಕಡೆ ಮನೇಲೂ ಮಾಡ್ಬಿಟ್ ಟೂ ಮತ್ ಮತ್ತೆ ನಮ್ಮ್ ಕ್ಲಿನಿಕ್ ಅಲ್ಲಿ ಮಾಡ್ಬಿಟ್ಟು ಮತ್ತೆ. ತೆ ಅಲ್ಲಿಂದ ತರಾಬರ್ನೆ ತಿಂಡಿ. ತಿಂದ್ರು ತಿಂತಿನ ಇಲ್ಲ ಬೇಗ ಬೇಗ ನಡ್ ತ ತಿನ್ ಕಂದು ಇಲ್ ಸ್ಕಿನ್ ನಲ್ಲೋೋಗ ತಿನ್ನಿ ಮ್ ಮತ್ತೆ ಈವ್ನಿಂಗ್ ಅಲ್ಲೂ ಸಿಕ್ಸ್ ಗೆ ಬಿಡ್ತಾರೆ ಅಲ್ಲೇ ಸಿಕ್ಸ್ಗೆ ಜಾಯ್ನ್ ಆಗಬೇಕು.
ಹ್ಮ್
ಸದ್ಯ ಡ್ಯೂಟಿ ಇಲಿಲ್ಲ. ಹೋಗಿದ್ದೆ ಕ್ಲಿನಿಕ್ ಓಪನ್ ಮಾಡ್ಕ ಕಂಡ್ ಕೂತಿದ್ದಿ ಆಮೇಲೆ ಸರ್ ಅವನ್ನು ಕರೆನ್ಸ್ ಇರ್ಲಿಲ್ಲ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು. ಸರ್ ಮಾಡಿ ಮಾಡಿ ಸಾಕ ಹಾಗಾಗಿ ಪಕ್ಕದಲ್ಲಿ ಚಿಕನ್ ಅಂಗಡಿ ಫೋನ್ ಅಂಗಡಿ ಅವ್ರಗೆ ಫೋನ್ ಮಾಡಿ ನನ್ನ ಹತ್ರ ಫೋನ್ ಕೊಟ್ಟು ಕಳಗ್ಸಿದ್ರು ಅವರು ಬಂದು ಕೊಟ್ಟ ಯಾಕಮ್ಮ ಫೋನ್ ಸ್ವಿಚ್ ಆಫು ಅಂದರು ಸರ್ ಕರೆನ್ಸಿ ಇರ್ಲಿಲ್ಲ ಸರ್ ಅಂತಂದೇ ನಾವ್ ಹೆಂಗೆ ಇನ್ಫಾರ್ಮ್ ಮಾಡೋದು ಅದು ನಮ್ಗಾದ್ರೆ ಇನ್ಫಾರ್ಮ್ ಮಾಡ್ಬೇಕಲ್ವಾ ಅಂತನ್ಬಿಟ್ಟು ಎಷ್ಟು ಕೊಟ್ಟಿದೀರ ಟೋಕನ್ ಅಂದ್ರು ಎಂಟು ಅಂದ್ವಿ ಸರಿ ಪೇಷೆಂಟ್ಗೆ ಹೇಳ್ಬಿಡಿ ಸರ್ ಇವತ್ತು ಬರಲ್ಲ ನಾಳೆ ಬೆಳಿಗ್ಗೆ ಸಿಗ್ತಾರೆ ಅಂತ ಹೇಳ್ಬಿಟ್ಟು ಬಾಗ್ಲಾಕೊಂಡ್ ಹೋಗಿ ಅಂತ ತಂದರು ಹಾ ಸರಿ ಸರ್ ಆಂಟಿ ಬಂದಮೇಲೆ ಹೇಳ್ಬಿಟ್ಟು ಹೋಗ್ತೀವಿ ಅಂತನ್ಬಿಟ್ಟು ಅಷ್ಟೊತಿಗೆ ಆಂಟಿ ಬಂದರು ಅವ್ರಿಗು ಹೇಳ್ಬಿಟ್ಟು ಕೊಟ್ಟಿರೋ ಟೋಕನ್ ವಾಪಸ್ ಇಸ್ಕೊಂಡು
ಹ್ಮ್
ಏನ್ ಆಂಟಿ ಫುಲ್ಲು ಖುಷಿ ಆರು ತಿಂಗಳಿಂದ ರಜೆ ಕೊಟ್ಟಿರ್ಲಿ ಸಿಸ್ಟರ್ ನೀವು ಬಿಟ್ಟಗಿಂದ ಕೊಟ್ಟ ಕೊಟ್ಟಿರ್ಲಿಲ್ಲ ಇವತ್ತೇ ಕೊಟ್ಟಿದ್ದು
ಅಕ್ಕಾ ಅವ್ರ ರಾಮಪುರದಿಂದ ಬರ್ತಿದ್ರಲ್ಲ ಅವ್ರೇನ
ಇಲ್ಲ ಇಲ್ಲ ಇಲ್ಲ ಅನೂರ್ ಅವರೇನೇ ಅವರು
ಹಾ ಹಾ ಹಾ
ಹ್ಮ್ ರಾಮಪುರದಿಂದ ಅವ್ರು ಜ್ಯೋತಿ ಆಂಟಿ ಅವ್ರರುತ್ತೆ ಬತಿದ್ದ ಅವರು ಬಂದು ಇನ್ನೊಂದು ಪ್ರಕಾಶ್ ಡಾಕ್ಟರ್ ಹ್ಮ್ ಭಾರತಿ ನರ್ಸಿಂಗ್ ಹೋಮ್ ಇದೆಯಲ್ಲ ಅಲ್ಲಿ ಅವ್ರು ಮಾಡೋದು ನೈಟ್ ಇಲ್ಲಿಗೆೇ ನೈಟ್ ಡ್ಯೂಟಿ ಎಲ್ಲ ಅವಶ್ಯ ಕತ ವಲಬ ತ್ರೀ ತ್ರೀ ಅವರ್ಸ್ ಅಲ್ವಾ ಹೌದು ತರಾಗಿ
ಹ್ಮ
ಹಂಗೆ ಹೇಳಿದ ತಕ್ಷಣ ಎಷ್ಟೊತ್ತು ಮನಗೆ ಬಂದನಪ್ಪ ಅಂತಂದ್ಬಿಟ್ಟು ಒಂದು ಎ ಟಿ ಸಿ ಬಸ್ ಸಿಕ್ತು ಅ ಬಂದು ಬಂದು ಒಂತರಸ ಶಮ್ಮಧನ ಮನೆಗ್ ಬಂದು ಕಾಲು ಇಟ್ಕ ಕೂ ಉಕಧ್ರ
ಹ್ಮಕ
ತ್ಕನಿಲ್ಲ ಅಡಗೆ ಮಾಡ್ಬೇಕಿತ್ತು ಮ ಅಡುಗೆ ಮಾಡ್ಕೊಂಡವು ಈ ಟಾಸ್ಕ್ ಏನು ಕಂಪ್ಲೀಟ್ ಮಾಡಿಲ್ಲ ಈಗ ನಾವ ರಿಸ್ಕ್ ಅಂತ ಕೂತ್ಕಂದ್ರ ನಾಟ್ಯಾಡ್ ಆಗಿ ೀನಿ ಅಂತ ಕೂತ್ಗಳು ನೆ್ದ ಕೂತ್ ಕಳಂಗೂ ಇಲ್ಲ ಬಟ್ ಈಗ ಬರೋದ್ನ ನಾವು ಕಷ್ಟ ಬಿದ್ದ ಮಾಡಿದ್ರೆ ತಾನೆ ಅದಕ್ಕೆ ಪ್ರತಿಫಲ ಸಿಗುತ್ತೆ
ಹೌದೌದು ಅಕ್ಕ ನಾನೇನ್ ನನ್ ಡ್ಯೂಟಿ ಮಾಡ್ ಮಾಡ್ ಇದ ಫ್ರೀ ಇರುತ್ತೆ ನಾನು ಕ್ಯಾಪ್ಚರ್ ಮಾಡೀನಿ ತೌಸಂಡ್ ಸೆವೆನ್ ಹಂಡ್ರೆಡ್ ಮಾಡಿದ್ದನಿ
ಹೌದಾ ನಂ ನೆಟ್ವರ್ಕ್ ಇಶ್ಯೂ ಇತ್ತು ನಂಗೆ ಬಂದಿರ್ಲಿಲ್ಲ ಆಮೇಲೆ ನನ್ ಫೋನಲ್ಲಿ ಕರೆನ್ಸಿ ಬರ ಇಲ್ಲ ಮನಲಿ ಬಂದು ಟಿವ ವಿಿಗೆ ವೈಫೈ ತಗೊೊಳ್ಳೇಬೇಕು ನಾನು
ಹೌದು
ಹ ಅದಕೋಸ್ಕರ ಇದ್ ಮಾಡ್ದ ನಿಮ್ಮ ಅಣ್ಣ ಅಂತೂ ಫ್ರೀ ಆಗ ಇರ್ತಾರೆ ಟ್ವೆಂಟಿ ಫೋರ್ ಅವರ್ಸು ಯಾವ ಟಾಸ್ಕು ಕಂಪ್ಲೀಟ್ ಮಾಡಿಲ್ಲ ಹ್ಮ್ ಅಣ್ಣನ್ ಜಾಯ್ನ್ ಮಾಡಿಸಬಿಟ್ಟು ನಾನೇ ವರ್ಕ್ ಮಾಡಕ್ತಿಲ್ಲ ನೋಡು ಇತ್ತು ಲಾಸ್ಟ್ ಟಾಸ್ಕ್ ಎಲ್ಲ ಎಷ್ಟು ಬೇಗ ಬೇಗ ಇದ್ ಮಾಡಿದ್ವಿ ನಾವು
ಬಟ್ ಅವಾಗ ನಿಮ್ ಬೇರೆ ವರ್ಕನಿಲ್ವಲ್ಲ
ಏ ಯಾವಾಗ ಡ್ಯೂಟಿ ವರ್ಕ್ ಮಾಡ್ತಿದ್ನಲ್ಲ
ಓಕೆ ಅದು ಓಕೆ
ಹ್ಮ್
ಹ್ಮ್
ಆ ಆ ತರ ಇತ್ಕಂಡ್ ಆಮೇಲೆ ಇವಾಗ ಮೂರ್ ಜನನು ಕೂಲಿಗೆ ಹೋಗ್ತಾರ ಮನೆ ಕೆಲ್ಸ ಪ್ರತಿಯೊಂದು ಮಾಡ್ಬೇಕಲ್ವಾ ಒಬ್ಳ ಅಂಗನವಾಡಿ ಇಲ್ಲ ಇಬ್ಬ್ರ ಸ್ಕೂಲಿಗೆ ಹೋಗ್ತಾರೆ ಇವಾಗ ಆವಳ್ ತರ ಅವ್ರ ಇಬ್ಬರ ತರಾನೇ ಇವ್ಳ ಅಂಗನವಾಡಿಗೆ ಹೋಗುಗಳನ್ನು ರೆಡಿ ಮಾಡ್ಬೇಕು ಹ್ಮ್ ಅವ್ರಿಗೆಲ್ಲ ಏನ್ ಕೊಡ್ತ ವಿ ಅದನ್ನು ಕೊಡಬೇಕು ಇವುಳಗ
ಹಾ ಹ
ಹಂಗಾದ್ರೆ ಹ
ಹ್ಮ ಹ ಹಾ
ಹ್ಮ್ ಹ್ಮ್
ಮತ್ತೆ ಏನನಕ್ಕ ಸಮಾಚಾರ
ಸಮಯ ಹಿಂಗೆ ಇರಲಕ್ಕಣ ನಿದ್ದೆ ನಿದ್ದೆ ಬರ್ಸಲ್ಲ ತಯೊ ಬಿಡು ಕಷ್ಟ ಬಿಡೋಣ ಪ್ರತಿಫಲ ಸಿಗುತ್ತೆ
ಕಷ್ಟ ಮಾಡ್ಬೇಕಕ್ಕ ನಾನು ಇವಾಗ ಮಾರ್ನಿಂಗ್ ಹಾ ಏಳು ಮುಕ್ಕಾಲ್ ರೂಮ ಹೋಗಿದ್ದು ಇವಾಗ ಎಂಟು ಗಂಟೆನ ರೂಮಗೆ ಬಂದೆ ಫೋರ್ ಕ್ಲಾಕ್ ಮುಗೀತು ಫೋರ್ ಕ್ಲಾಕ್ ಮೇಲೆ ವರ್ಣ ಹೋಗಿದ್ ಬಂದೆ ಒನ್ ರೌಂಡ್ ಹ್ಮ್ ಹಾಗಲ್ಲ ಈ ಟೈಮ್ಲಕಷ್ಟ
ಡರೋ
ಏನಕ್ಕೆ ಅಕ್ಕ
ನಮ್ಮ ಸರದು ಕ್ಲಿನಿಕಿಗೆ ಸ್ಟಾಫ್ ಬೇಕಂತೆ ಕಣ ಸ್ಕಿನ್ ಕ್ಲಿನಿಕಿಗೆ ಟೈಮಲ್ಸ್ ಸೊ ಮಾರ್ನಿಂಗ್ ಟೆನ್ ತರ್ಟಿ ಟು ಟ್ವೆಲ್ಲ ಮತ್ತು ಈವ್ನಿಂಗ್ ಫೋರ್ ತಥರ್ಟಿ ಟು ಸಿಕ್ಸ್ ಏನ ಇರಬೇಕು
ಹಾ ಹಾ ಹಾ
ಹ್ಮ್
ಹ್ಮ್ ಹ್ಮ್ ಹ್ಮ್ ಹ ಕೆ ಕೆ ಅ ನಾನು ವಿಚಾರಸ ನೋಡ್ತೇನಿ
ಹ್ಮ್ ಸರು ನನ್ಗೆ ಹೇಳಿದ್ರು ಯಾರಾದ್ರರು ಗೊತ್ತಿರೋರು ಇದ್ರೆ ಹೇಳಿ ಮಳಿಸಿ ಆಲ್ಫಸ್್ಟಲ್ ಗಲ್ಸ್ ಬುಸ್ ಸ್ಟಾಫೋ ರಿಸೆಪ್ಷನಿಸ್ಟ್ಗೆ ಯಾರಾದ್ರ ನಲ್ವಾ ಹ್ಮ್
ನಾನ ಟ್ರೈ ಮಾಡ್ಿಡ್ತ ಇದ್ದತೆ ನಮ್ದ ಸ್ವಲ್ಪ ನಮ್ಗೆ ಸ್ವಲ್ಪ ವರ್ಕು ಒಂದ್ಸತಿ ಏಟು ಕ್ಲಾಕ್ ಇರುತ್ತೆ ಟೆನ್ ಕ್ಲಾಕ್ ಇರುತ್ತೆ ಸ್ವಲ್ಪ ಕಷ್ಟ ಆಗುತ್ತೆ ಆ ಕಡೆ ನೋದು
ಹೇ ಡಬಲ್ ವರ್ಕ್ ಆಗಲ್ಲ ಕಣೋ ಒಂದ ಕಡೆ ಬೇಕ್ರೆ ಇ ವೀಕ್ಲಿ ಒನ್
ಹ್ಮ್ ಹ್ಮ್ ನಾನ ಈಗ ಈಗ ಒಂದೊಂದ್ಸರಿ ನಾನು ಏನ್ ಮಾಡ್ತಾದ್ದೀನಿ ಗೊತ್ತ ಇಲ್ಲ ಅಂತ ನನ್ನ ಮಾರ್ನಿಂಗ್ ನಮ್ಮ ಹಾಸ್ಪಿಟಲ್ ಎಂಟು ಗಂಟೆಗೆ ಡ್ಯೂಟಿ ಬಂದು ನನ್ ಮಾರ್ನಿಂಗ್ ಎಂಟು ಗಂಟೆ ಬಂದು ಒಂದು ಹನ್ನೊಂದುವರೆ ತನಕ ನಮ್ಮ್ ಹಾಸ್ಪಿಟ್ಲ್ ಇದ್ದು ಸುಮ್ನೆ ಆ ಕಡೆ ಈ ಕಡೆ ಹೋಗ್ತೀನಿ ವರುಳು ಹೋಗಿದ್ದು ಹನ್ನೆರಡು ಗಂಟೆಗೆ ಹೋಗಿದ್ದು ಒಂದುವರೆ ಮುಗಸ್ಕೊಂಡ್ ಒಂದು ಮುಖಾಲ್ಗೆಲ್ಲ ಮತ್ತೆ ನಮ್ಮ್ ಹಾಸ್ಪಿಟಲ್ ಅಲ್ಲೇ ಇರ್ತ ಒಂದೊಂದ್ಸರಿ ಏನ್ ಮಾಡ್ತೀರ ರಿಸ್ಕ್ಯ್ಕ್ ತಗಲೇಬೇಕ ಇಲ್ಲಾಂದ್ರಗ ಯಾಕಂದ್ರೆ ನಾವ್ ಅಷ್ಟು ಆರಾಮಾಗಿ ಇದ್ದಿದ್ರೆ ಏನ್ ತಗಳದ ಬೇಡ ಅಯ್ಯಪ್ಪ ಅಕ್ಕ ಏನ್ ಗೊತ್ತಾ ನನ್ ಆ ನಾನ್ ತಗೊಂಡಿದ್ ಮೂರ್ ಪ್ಯಾಂಟ್ನ ಎಂಟು ತಿಂಗಳಿಂದ ಎಂಟ ತಿಂಗಳಿಂದ ಅದನೆ ಹಾಕೋತಿದೀನಿ
ಹ್ಮ್
ಅದನ್ನು ನೆನ್ನೆ ಒಬ್ರು ಕೇಳ್ಬಿಟ್ಟ ನಮ್ಮ ಹಾಸ್ಪಿಟ್ಲ ಅಲ್ಲಿ
ಹ್ಮ್ ಹ್ಮ್
ಪ್ಯಾಂಟ್ ಆಗ್ಲಿಂದ ನೋಡ್ತಾ ಇದೀನಿ ಇದೊಂದೇ ತರದ್ದು ನಿಮ್ ಜಾಸ್ತಿ ಇದೆ ಇಲ್ಲ ಇದನ್ನೇ ಯಾಕೆ ಬರ್ತಾ ಇದಾರೆ ಅಂತ ಕೇಳಿದ್ರು
ಹ್ಮ್ ಹ್ಮ್ ಹ್ಮ್ ಬಿಡ ನೀನ್ ಸ್ಟಾರ್ಟಿಂಗ್ ತಗೊಳ್ತಿದ್ದಲ್ಲ ಹೋಗ್ಬಿಟ್ಟು ಪ್ರಶಾಂತ್ ಸರ್ ಜೊತೆಲ್ಲಿ
ಹಾ ಇಲ್ಲಾಕ ಅವ್ರ ಜೊತೆಗ ನ್ ತಗತರಿಲ್ಲ ಬಟ್ಟ ಅವ್ರ ಜೊತೆ ಹೋಗಿದ್ ಹೋಗಿದ್ ಬರ್ತಾ ಇದ್ದಾ ಅಷ್ಟೆ
ಹೇ ಒಂದ್ಸತ್ ನಿನ್ ಡ್ರೆಸ್ ಹಾಕ ನೋಡಾಕ್ಕ ಅಂತ ಅಂದನ್ಬಿಟ್ಟು ನಿನ್ ಸೆಂಡ್ ಮಾಡಿದ್ದೆ ಅಲ್ವಾ
ಹ್ಮ್ ಏನಪ್ಪಾ ಬಟ್ ಮೊದ್ಲು ತಗತ ಇದೆಕ್ಕಾ ಇವಾಗ ಎಲ್ಲಿ ಪರ್ಚೇಸಿಂಗ್ ಸ್ವಲ್ಪ ಕಮ್ಮಿ ಆಗೈತೆ
ಅಯ್ಯೋ ನಾನೇ ಈಗ ಏನು ತಗತಿಲ್ಲ ಗೊತ್ತ ನೀನ್ ನಂಬತಿಯೋ ಬಿಡ್ತಯೋ
ಈಗ ಮೂರ್ ಪ್ಯಾಂಟ್
ಆತರ ನನ್ ನನ್ ಮಕ್ಳಗೂ ನನ್ಗೂ ಈಗ ಯ ಆದ್ರೂ ಮದ್ವೆ ಕರ್ದ್ ಬಿ್ರೆ ಪ್ರ ಅದು ಅವ್ರಗ್ ಬಟ್ಟೆ ನನಗ್ ಬಟ್ಟೆ ಓಲೆ ಚೈನು ಬಳೆ ಸರ ಲಿಪ್ಸ್ಟಿಕ್ ಅಂತ ನೈಲ್ ಪೊಾಲೀಶ್ ಅಂತ ಸ್ಟಿಕ್ಕರ್ ಅಂತ ಪರ್ಫ್ಯೂಮ್ ಅಂತ ಮೇಕಪ್ ಸಟ್ಯಲ್ಲ ತಗೊಳ್ತಿರೋ ಹೊತ್ಕ ಇವಾಗ ಮದ್ೆ ಕ್ಯರೆಕ್ಟರ್